ಹಲೋ
ಹಲೋ ಹಲೋ
ಕೇಳ್ಸ್ತೀದ ಅಣ
ಹಾ ಕೇಳ್ಸ್ತೀದ್ ನಪಾ ನೀವ್ ಆರಾಮಿದಿ? ನಾವ್ ಆರಾಮ್ ನೋಡ್ಪಾ ಏನ್ ಮಾಡತ್ತೆ
ಏನಿಲ್ಲ ಅಣ್ಣ ಈ ಕಡೆ ಬೆಂಗ್ಳೂರ್ಗ್ ಬಂದಿದ್ದೆ ಕೆಲ್ಸ
ಏನ್ ಮಾಡತ್ತಿ ಬೆಂಗ್ಳೂರಲ್ಲಿ.
ಹಲೋ
ಆ
ಬೆಂಗ್ಳೂರ್ ಬಂದಿದ್ಣನ ಕೆಲ್ಸಕ್ಕ ಬೆಂಗ್ಳೂರ್
ಅದೆ ಕೆಲ್ಸ ಏನ್ ಮಾಡಕ ಕುಂತ್ಯಪ್ಪ ಬೆಂಗ್ಳುರಾಗ?
ಇದೆಣ ಸ್ವಿಗ್ಗಿ ಜೊಮಾಟೊ ಹೊಡಿಬೇಕಣ ಅದೇ ಹೊಡಿತೀವ್ ನಾವು
ಹ್ಮ್ ಹ್ಮ್ ಏನ ಅರ್ನಿಂಗ್ ಚಲೋ ಆತ್ ಅಮೌಂಟ್ ಚಲೋ ಆತದ
ನಾವು ಹೆಂಗ ಡೆಲಿವರಿ ಇದು ಮಾಡ್ತೀವಣ ಅದ್ರಂಗ್ ನಮ್ಮ್ಯಲೆ ಡಿಪೆಂಡ್ ಇರ್ತದ.
ಹ್ಮ ಹ್ಮ ನೀನ್ ಎಷ್ಟ್ ಆರ್ನ್ ಮಾಡ್ತಿ ಈಗ
ಹಾ ಅಣ
ನೀವ್ ಎಷ್ಟ್ ಅವರ್ ಮಾಡ್ತೀ
ನಾವು ಈಗ ಬೆಳಗ್ಗೆ ಜಲ್ಲಿ ಸ್ಟಾರ್ಟ್ ಮಾಡಿದೆ ಅಂದ್ರ ಒಂದು ಎಂಟು ಒಂಬತ್ ಕೆ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಹೊಡ್ಯಕ ಹ ಮತ್ತೆ ನೈಟ್ ಎಂಟ್ರ್ ತನ ಹೊಡೆದ್ರೆ ಒಂದು ಆಗ್ತೈತಣ ಒಂದು ಡೈಲಿ ಏನಿಲ್ಲ ಅಂದ್ರೆ ಯ ಯಾ
ಎರಡ್ ಸಾವಿರ ಆಗ್ತವೇನಾ?
ಹ್ಮ್ ಆರಾಮಣ ಅದು
ಇವಾಗ ಎಷ್ಟು ದಿನ ಆಯ್ತ್ ನೀ ಹೋಗಿ
ಹ್ ಹ್ಮ್ ಊರಾಗ ನೀ ಏನ್ ಕೆಲ್ಸ ಇದ್ದಿ ದಿಲ್ಲಣ ಊರಾಗ
ಹ್ಮ ಹ್ಮ ಇವಾಗ್ ಎಷ್ಟು ದಿನ ಆಯ್ತು ಹೋಗಿ ನೀನು?
ಓಗ್ ಮ ಬಂದ ಒಂದ್ ಎರಡು ಮೂರು ತಿಂಗಳ ಮ್ಯಾಗಾಯ್ತ ಅಣ್ಣ
ತಿ ಮಾಡಿಪ್ಪ
ಅಯ ಮಾಡವಣ ಮತ್ ಏನ್ ಮಾಡ ಸಾಲ ಆಗ್ಯದ.
ಹೌದಾ ಇರ್ಲಿ ಇರ್ಲಿ ದುಡಿಬೇಕ್ ತಗೋಪ ದುಡಿದ್ರ ಕೆಲ್ಸ ಆಗ್ತದನ ಆಲ್ಲಿ.
ಹ್ಮ ಮಕ್ಳ ಸಾಲ ಒಂದ್ ತೀರ್ಸ್ಬೇಕಲ್ಲಣ. ಅಲ್ಲೇ ದಿನ ಅಡ್ಮಿಷನ್ ಮಾಡ್ಬೇಕಣ ಈ
ಹ್ಮ ಇವಾಗ ದುಡಲ್ಲಪ್ಪ
ತ್ತಣ ಮನೆ ಜವಬ್ದಾ
ಹೌದೌದೌದೌದು ಯಾವ ಏರಿಯಾದಲ್ಲಿ ಇರ್ತೀ ಇವಾಗ?
ನಮ್ದ ಇದೇ ಅಣ್ಣ ಅದು
ಕಲಾಸಿಪಾಳ್ಯ ಹಾ
ಇಲ್ಲಿ ಏನು ಸೌಂಡ್ ಬರ್ತಿದಲ್ಲ ಎಲ್ಲಿದಿ ಮನೇಲ್ಲಿದೆ ಏನ್
ಈ ಮನೇಲಿದ್ಯ ಏನ್ ಏನ್ ಸೌಂಡ್ ಬರ್ತದ ಅಲ್ಲಿ ಸ್ಕೂಲಲ್ಲ ಇವಾ ಇವಾಕೊಗಿಲ್ಲ ಡ್ಯೂಟಿಗೆ?
ಇನ್ನು ಹೋಗಿಲ್ಲಣ
ಹ್ಮ್ ಹ್ಮ್ ಎಲ್ಲ ನಿಮ್ ಫ್ಯಾಮಿಲಿಯವ್ರ ಅಲ್ಲೆ ಅದಾರ ನೀವ ಒಬ್ಬನೆ ಆದಿಯ
ಹ್ಮ್ ಪೂರ ಫ್ಯಾಮಿಲಿ ಬಂದೀವಣ ನಾವು
ನಿಮ್ ಪ್ಯಾವಿಲಿ ಫುಲ್ಲಾ
ಹಾ
ನಿಮ್ಮ್ ಅಪ್ಪ ಅವ್ರನ್ ಏನ್ ಮಾಡ್ತಾರೆ ಕೆಲ್ಸ?
ನಮ್ಮ ಅಪ್ಪವ್ರಣ ಅದೇ ಅವ್ರು ನ ನಮ್ಮ ಅಪ್ಪ ಅವರು ಆಟೋ ಹೊಡಿತಾರ.
ಆ ಹಾ
ನಮ್ಮ ಮಮ್ಮಿಯವ್ರು ಇದ ಏನನ್ ಕೆಲ್ಸ ಇದ ಇರ್ತಲ್ಲ ನ ಮನಿ ಮನಿಗ್ ಕೆಲ್ಸಕ್ ಹೋತಾರ.
ಹ್ಮ ಹ್ಮ್ ಮತ್ತೆನ್ ಅದ್ರಲ್ಲೇನೈತೋ ಮಾಡ್ಬೇಕ್ ಕೆಲ್ಸ ಮಾಡೋ ಮನೆ ಗಿನೆ ಕಟ್ಟಿಲ್ಲೇನ
ಇಲ್ಲಣ್ಣ ಇನ್ನು ಅದೊಂದ ಇಟ್ಟ ಬಾಕಿ ಆಯ್ತು
ಕಟ್ಬೇಕು ಮನ ಅಟ್ ಕಟ್ಬೇಕಿಲ್ ನಾವ್ ಅದೇ ಬೆಂಗ್ಳೂರು ಬರ್ಬಕಂತ್ ಮಾಡಿದ್ನಪ್ಪಾ ಹೆಂಗ್ ಕೆಲ್ಸ ಚಲೋ ನಡೀತದ.
ಏಯ್ ಚಲೋ ನಡಿತದಣ್ಣ ನಿಮ್ ನಿಮ್ಯಾಲ್ ಡೀ ಪೆಂಡ್ ನೋಡಣ ಅದು
ಓ ಹೌದಾ ಈಗನ್ ಗಾಡಿ ಗಾಡಿ ಅವು ಟ್ರಾಫಿಕ ಜಾಸ್ ತಿರ್ತಾ ವಂದ್ರ ಅದಿಕ್ಕೆ ಅಂದೆ
ನಿಮ್ ಬಳ್ಳಿ ಏನಿಲ್ಲ ಟೂ ಟೂ ವೀಲರ್ ಬೈಕ್ ಇದ್ರೆ ಸಾಕು ನೋಡೋಣ ಅದು ಮಾಡ್ಬೋದು ಕೆಲ್ಸ ನೀವು
ಹ್ಮ್ ನಿಮ್ದ ಒನ್ ಸ್ವಂತದ ಏನ್
ಹಾ ಸ್ವಂತ ಅದಣ ನೀವು ನಿಮ್ ಬಳಿ ಗಾಡಿ ಇರ್ಲಿಕ್ಕನು ಇಲ್ಲಿ ಇದು ಣ ಬಾಡಿಗೆ ಕೊಡ್ತಾರ ನೀನ್ ಕಟ್ಬೋದು ಬಾಡಿಗೆ. ಅದೇ ಕಣ ಹಿಂಗ್ ವಾ ವಾರದ ವಾರ ಅಂತ ಇರತ್ತಣ ವಾರ ಇಷ್ಟು ಕಟ್ಬೇಕಂತ್ ಇರುತ್ತೆ.
ಹ್ಮ್ ಹ್ಮ್ ನಿಮ್ದೆನ್ ಸ್ವಂತ ಅದೆ ಗಾಡಿ?
ಹು ಸ್ವಂತದಣ್ಣ ನಾವು ಊರ್ ಲಾಶಿ ಏತ್ಕೊಂಡ್ ಬಂದಿವಿ.
ಯಾವ್ದ್ ಇದು ಗಾಡಿ
ಆ
ಗಾಡಿ ಯಾವ್ದಾದಿದು?
ನಂಡ್ರ ನಮ್ ಹೆಂಗ್ ಗೊತ್ತದಲ್ ನಮ್ ಹಳ್ಳಿಗಡೆ ಬಾ ಅದೇ ಯೂಸ್ ಮಾಡ್ತೇವಲ್ಲ
ಆ ಹಾ
ಹ್ಮ್ ಅದೇ ಸೋನ್ ಬಂದಿಲ್ಲಣ.
ಅಲ್ಲಿ ಏನ್ ಟ್ರಾಫಿಕ್ ಏನ್ ಜಾಸ್ತಿ ಇರತ ಅಂತಲ ಹೌದಾ
ಅಣಾ ಅದೊಂದ್ ಎರಡ್ ಕಿಲೋಮೀಟರ್ ಹೋಗಿಲ್ಲ ಟ್ರಾಫಿಕ್
ಹ್ಮ್ ಮತ್ತೆ ಆರ್ ಲೇಟ್ ಆಯತ್ ಅಂದ್ರೆ ಏನ ಲಲ್ಲ ಅವ್ರು
ಇಲ್ಲಣ್ಣ ಅದು ಗೊತ್ತಿ ಇರ್ತದಲ್ಲ ಅವ್ರಿಗೆ ಬೆಂಗ್ಳೂರ್ದ ಹೆಂಗ ಅದಂತ.
ಹೌದೌದ್ ಹೌದು
ಹ್ಮ್ ಅವ್ರೆನ್ ಅನಲ್ಲಣ ಹಂಗೆ
ಏನನ್ನಂಗಿಲ್ಲ
ಊ ಹ್ಮ
ನೀನ್ ಬೆಳಗ್ಗೆ ಹೊಯಿ ಮತ್ ಸಾಯಂಕಾಲ ಬಂದ್ಬಿಡ್ತ ಒಮ್ಮೋಮ್ಮೆ ನೈಟ್
ಹಾ ಬೆಳಿಗ್ಗೆ ಒಂದು ಏಳು ಎಂಟಕ್ಕೆ ಹೋದ್ನಿ ಅಂದ್ರಣ್ಣ
ಹಾ
ಮಧ್ಯಾಹ್ನ ಒಂದ್ ತಾಸ ಬ್ರೇಕ್ ಮಾಡ್ತೀನ ನೋಣ
ಹ್ಮ ಹ್ಮ
ಊಟ ಮಾಡಿ ಮತ್ತ ಮಧ್ಯಾಹ್ನಿಂದ ರಾತ್ರಿ ನೈಟ್ ತನ ಹೊಡಿತನ ಅಣ್ಣ ಹ ಒಂದೊಂದ್ ಟೈಮ್ ಓವರ್ ಡ್ಯೂಟಿ ಮಾಡ್ತನ ಅಣ್ಣ ನೈಟ್ ಹನ್ನೆರಡು ತನ
ಅಂದ್ರೆ ಒಂದ್ ಎರಡ್ ಸಾವಿರದಂದ ಎರಡುೂರ್ ಸಾವಿರ ಮಾಡ್ತೇಾಯಾ
ಹೇ ಆರಾಮಣ ಆರಾಮ ಆತತೈ ಅಣ್ಣ
ಹ್ಮ್ ಅಂದ್ರೆ ನಾವ್ ಬರ್ಬೋದಪ್ಪಾ ಅಂದ್ರ
ಬರ್ಬೋದ್ ನೋಡಣನ್ ಟೂ ವೀಲರ್ ಬೈಕ್ ಇದ್ರೆ ಸಾಕ್ ನಿಮ್ದು ಬರ್ಬೇಕು
ನಮ್ದು ಶೈನ್ ಇದೆ ಬೈಕ್ ನಡೀತಿದ ಅಲ್ಲಿ
ಶ್ ಸುಡ್ಗಾರ್ ಇರ್ಲಣ್ಣ ಅಂದ್ರ ಅದು ಸ್ವಲ್ಪ ಗಾಡಿದ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲಾ ಕ್ಲಿಯರ್ ಇರ್ಬೇಕು ನೋಡ
ಹ ಹ ಏನ್ ಏನ್ ಇರ್ಬೇಕು ಡಾಕ್ಯುಮೆಂಟ್ಸ್
ಡಾಕ್ಯುಮೆಂಟ್ ಅದು ಎಲ್ಲಾ ಲೈಸೆನ್ಸ್ ಅಣ್ಣ
ಹ್ಮ್
ಗಾಡಿಿ ಡಾಕ ೆಟ್ ಎಲ್ಲ ಕ್ಲಿಯರ್ ಇರಬೇಕು
ಹೌದಾ ಮತ್ ನಮ್ದ ನ್ ಡಾಕ್ಯುಮೆಂಟ್ಸ್ ನಮ್ ಡಾಕ್ಯುಮೆಂಟ್ಸ್ ಕೇಳ್
ಹಾ ಅಲ್ಲಿ ನಿಮ್ದು ಅದು ಅವ್ರು ಅವ್ರ ಕಂಪ್ನಿಗ್ ಜಾಯಿನ್ ಮಾಡ್ಕೇಬೇಕ ಅಂದ್ರೆ ಕೇಳ್ತಾರಾನ ಡಾಕ್ಯುಮೆಂಟ್ ಅವೆಲ್ಲಾ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅವೆಲ್ಲ
ಹ್ಮ್ ಹ್ಮ್ ಸ್ಯಲ್ರಿ ಹಂಗ್ ಮಂತ್ಲಿ ತಿಂಗಳ ತಿಂಗಳ ಬರುತ್ ಇಲ್ಲ ವರುಕೊಮ್ಮೆ ಬರ್ತಾ
ಒಂದ್ ವಾರ ಅಣ್ಣ ವಾರ ಕಮ್ಮಿ ಆಗ್ತರ
ವರ್ಕೋಮ್ ಮಾಡ್ತಾರೆ ನಿಮ್ ಎಷ್ಟ ಆಯ್ತ ಒಂದ ವಾರ ಕೂಡಿ
ವಾರ ಆಗ್ತೈತಣ್ಣ ಒಂದು ಹದ್ನೈದು ಸಾವಿರ ಮೇಲೆ
ಹದನೈದು ಸಾವಿರ ಮ್ಯಾಗ ಆಗ್ತಾ
ಹಾ ಹದ್ನೈದು ಸಾವಿರ ಮ್ಯಾಲ ಹತೈತ ಹ್ಮ್ ನಾವ್ ಜಾಸ್ತಿ ಕಷ್ಟ ಪಡ್ತೀವಲ್ಲಣ ಮತ್ತ ಹಂಗಾಗಿ
ಹೌದೌದೌದು ಮತ್ ಬೇರೆ ಕೆಲ್ಸ ಮಾಡಿ ಅಾನ ಅದೊಂದೇ ಮಾಡಿನ್
ಅದ ಅಣ್ಣ ಅದೊಂದೇ ಅಣಮ್ಮನಗೆ ಎಲ್ಲಿ ಮಾಡ್ತ ಅ
ಮತ್ತ ಏನ್ ಕೆಲ್ಸ ಮಾಡಿಲ್ಲ
ಏನು ಇಲ್ಲ ಅಣ್ಣಾ ಬರೋಗಿದ್ರೆ ಹೇಳನ್ನ ನನಗೆ
ಬರ್ತೀನಪ್ಪಾ ಇನ್ನು ಒಂದು ತಿಂಗಳು ಬಿಟ್ಟು ಹ ರಾಬ್ ಮಾಡಕ ಕುಂತೀವಿ ಅಲಾರಾಮ್ ಮಾಡಿ ಬಿತ್ತಕ್ ಬಿತ್ತಗೆಸಿಂದ ಬರ್ತ್ ನವಾಗ.
ಹ್ಮ್ ಏನಾಕಿದ್ದನ್ನ ಬೇಸಿಗೆ ಇಲ್ಲಿ.
ಈ ಬೇಸಿಗೆ ಏನ್ ಹಾಕಿಲ್ಲಪ್ಪ ಸಜ್ಜೆ ಹಾಕಿದ್ ಒಂದ್ ಮೂರ್ ತಿಂಗಳ.
ಹಾ
ಇವಾಗ ಸಜ್ಜೆ ತಗೊಂಡಿವವಿ ಇವಾಗ ಮತ್ತೆ ಹಾಕ್ ಬೇಕ್ ನೋಡಿಗ್ ಸಜೆ
ಹಾಕ್ತಿಯನ್ನ
ಹಾ
ಇಲ್ಲ ಅದ್ರ ಬಗ್ಗೆ ಪೂರಾ ಮಾಹಿತಿ ಇರ್ಬೋದು್ ನಿಮ್ಗ
ಯಾವ್ದು
ಇ ಈಗ ಹೊಲ್ದ ಬಗ್ಗೆ ಅಣ ಈಗ ಹತ್ತಿ ಬಿತ್ತಾತಿರಲ್ಲ
ಹ್ಮ ಅದನ್ ಕಾಮನ್ ಆಗ ಎಲ್ಲ ನಾವೇ ಮಾಡ್ತಿರ್ತವಲ್ಲ
ಹ್ಮ್ ಹ್ಮ್ ಹೌದು
ಎಲ್ಲ ಗೊತ್ತಿದೆ ಇ ಕೆಲ್ಸ ಮಾಡ್ಬಕ್ ಎಲ್ ಮಾಡ್ಬರಾಡು ಅಂತ
ಹಾ
ಮನೇಲಿ ನಮ್ಮ್ ಅಪ್ಪ ಇರ್ತಾರಲ್ಲ ಇವತಿ ಇರ್ತಾರ ಎಲ್ಲ ಕೆಲ್ಸ ಯಾವ್ದ್ ಮಾಡ್ಬಕ್ ಯಾವ್ದ ಯಾವ್ ಟೈಮ್ಗ ಅಂತ
ಹಾ ಹಾ ಹಾ
ಬೇಗವಾಗಿ ಸೊಬ್ಬತ್ತ ಅಕ ಮತ್ತೆ ಕೆಲ್ಸ ಇರಲ್ಲ ಅವಾಗ
ಹಾ ಈರಾಲಾ ಇರ
ಹ್ಮ್ ಅದೇ ಬರವಾಗ ಬೆಂಗ್ಳೂರ್ ಕಡೆ ಬರ್ಬೇಕಲ್ ಮಾಡ್ ದಿವ್ಸ
ನೊಣ ನಿಮ್ ಇ ಅನ್ಕೂಲ್ ತಕ್ಕಂಗ ನಿನ್ ಬರ್ಬೋದಣ್ಣ
ನೀನ್ ನನ್ ಫ್ಯಾಮಿಲಿ ಜೊತೆ ಇದೆ ನನ್ ಪೀಜ್ ಒಳಗ.
ಫ್ಯಾಮ್ಲಿ ಆದಣ್ಣ ನಮ್ದು ಅದಕ್ಕೆ ನಮ್ದು ಅಷ್ಟೊಂದ್ ಅನ್ಸಲ ನಿಮ್ದು ನೀವು್ ಬರಂಗಿತ್ ಮತ್ತತ್ ಪಿ ಜಿನೇ ಮಾಡ್ಬೇಕ ಆತದಣ
ಹ್ಮ್ ಅಲ್ಲಿ ಫೀಜಿ ಎಷ್ಟ್ ಅಮೌಂಟ್ ಐದ ಸಾವರ ಅದ ಎಷ್ಟು ಅದಲ್ಲ.
ಹ್ಮ್ ಐದು ಸಾವಿರ ಅದ್ನೊಡ್ಡನ್ನ
ಮಂತ್ಲಿ ಮಂತ್ಲಿ ಐದ ಐದ ಸಾವರ.
ಕತ್ಲ ಇತಾರ ಊಟ. ಎಲ್ಲ ವಸತಿ. ಅಲ್ಲ ಅವ್ರ ಕಡೆನ.
ಅವ್ರ ಕಡೆನು.
ಹ್ಮ್ ಇರಾಗ ಜಾಗ ಅವ್ರ ಕಡೆನ ಕೊಡ್ತಾರ.
ಹಾ.
ಇರೋದ ಜಾಗ ಮಕ್ಕಳಕ ಎಲ್ಲ ಜಾಗ ಅವ್ರಿಗೆ ಅವ್ರೇ ಕೊಡ್ತಾರ.
ಹ್ಮ್ ಹ್ಮ್ ಅದ ಇನ್ನುೂ ಬೇರೆ ಕೆಲ್ಸ ಕಂಪ್ನಿಯಲ್ಲಿ ಮಾಡ್ತಾರಲ್ಲ ನಮ್ಮ.
ನೀವು್ ಬೇರೆ ಮತ್ತ ಬೇರೆ ಕಂಪ್ನಿಗ ಹೋಗ್ಬೋದಣ ಹಂಗೇನಿಲ್ಲ
ಬೇರ ಕಂಪನ
ಹ್ಮ್
ನೀನ್ ಕಂಪ್ನೀನ್ಲೀ ವರ್ಕ್ ಮಾಡಿ ಏನ್
ನಾ ಕಂಪ್ನಿ ಸ್ಟಾರ್ಟಿಂಗ್ ಒಂದ್ ತಿಂಗ್ಳ ಕಂಪ್ನಿಗೆ ಮಾಡಿಿನಣ
ಹ್ಮ್
ಅದ್ರಾಗ ಇದು ಪೇಮೆಂಟ್ ಕಮ ಕಡಿಮೆ ಇತ್ತಣ ಜಾಸ್ತಿ ಇದಿದ್ದಿಲ್ಲ ಆದಾಯ ಅದ್ರಾಗ
ಎಷ್ಟತ್ತು
ಅದು ಬರ ಹದ್ನೈದು ಸಾವಿರ ಕೊಡ್ತಿದ್ರನ ತಿಂಗ ಒಂದ್ ಮಂತ್
ಒನ್ ಮಂತ್ಕ
ಹ ಒಂದ್ ತಿಂಗ್ಕ ಬರ ಹದ್ನೈದು ಸಾವಿರ ಕೊಡಿದ್ರಣ್ಣ ಹ ಹ್ಮ್ ಅದ್ರಾಗ ಎಲ್ಲಾ ನಮ್ ಖರ್ಚು ತೆಗದ ಅಂದ್ರೆ ಏನ್ ಉಳಿತಿದ್ದಿಲ್ಲಣ ಅದುಕ್ಕ ಹಾಕ್ ಕೆಲ್ಸ ಬಿಟ್ಟು ಈ ಕೆಲ್ಸಕ್ಚ್ಚ ನವು
ಅಂದ್ರೆ ಇದೇ ಕೆಲ್ಸ ಅಮೌಂಟ್ ಜಾಸ್ತಿ ಆಗ್ತಾವ ಅಂದ್ರಂಗ ಆಯ್ತು
ಮಾಡ್ತ್ರಿ ಹಂಗ ನ
ಹೌದೌದೌದುನ್ನ ಕಂಟಿನ್ಯೂ ಮಾಡ್ತೇನೆ
ಹ್ಮ ಇದೇ ಮಾಡ್ತೀನಣ ಮತ್ತ ಏನ್ ಮಾಡಬ ಇದೇ ಕೈ ಹಿಡ್ದಂದ್ಮೇಲೆ ಇದೇ ಮಾಡಬೇಕಲ್ಲ
ಈಗ ಎಷ್ಟನ್ ಮಾಡಂತ ಇವಾಗ
ನಾ ಮಾಡತ್ ಈ ಬೆಂಗ್ಳೂರ್ ಬಂದ್ ನಾಕ್ ತಿಂಗಳ ಆಯ್ತಣ್ಣ ಫಸ್ಟ್ ಒಂದ್ ತಿಂಗ್ಳ ಕಂಪ್ನೇಂಟ್ ಮಾಡಿನಿ ಮತ್ತ ಮೂರ್ ತಿಂಗಳ ಆಯ್ತಣ್ಣ ಈ ಮಾಡತ್ನ
ಅಂದ್ರೆ ಒಂದು ಅವತ್ತಂದ ಎಪ್ಪ ಅರವತ್ತಂದ್ರ ನಲ್ವತ್ ಸಾವಿರ ಆಗಿದ್ದು ಅಮೌಂಟ್
ಹಾ ಹಾ ಆರಾಮಾಗ್ಯದ ನೋಡಣ
ಹ್ಮ್ ಮನೆನೆ ಮನೆಗೆಲ್ಲಾ ಕೊಡ್ತ್ಯ ಇಲ್ಲ ಅಮೌಂಟ್
ಹ್ ಮನೆಗ ಅಣ ನಮ್ದು ನಮ್ದು ಒಂದ್ ಎಷ್ಟು ಕರ್ಚು ತೆಗದ ಉಳಕಿದ ಅಲ್ಲ ಮನೆಗೆ ಕೊಡ್ತ ಅಣ
ಹ್ಮ ಅದೇ ಅಪ ಕೊಡ್ಬಕ್ ಮನ್ಯಾಗ ಇಲ್ಕಂದ್ರ ಇಲ್ಲ ಮನ್ಯಾಗ ಬೈದ ಆಡ್ತಾರ್
ಹ ಹೌದು ಸಾಲ ಒಂದ್ ಆದಣ ಅದೇ
ಹೌದ ಆಯ್ತ ಇ ಹಿಂಗೆ ಕೆಲ್ಸ ಮಾಡಿದ ಅಂದ್ರೆ ಆಯ್ತು ಅದನ್ ಸಾಲ ಏನ್ ಜಾಸ್ತಿ ಇತ
ಅದ್ರ ಸಲನ್ಣ ಮತ್ ಊರ್ ಬಿಟ್ಟು ಬಂದಿದ್ದ್ ನಾವು ಬೆಂಗ್ಳೂರ್ಗೆ
ಮತ್ತೆ ಹೆಂಗ್ ಡಿಗ್ರಿ ಅದು್ ಮಾಡಿ ಏನಂಗ ಕಡ್ಯಾಕ
ಇನ್ನ ಮಾಡ್ಬೇಕನ್ನ ಅಡ್ಮಿಷನ್ ಹ ಈಗ ಮುಗದಣ ಈಗ ಚಲೋ ಯಕಡ ಕಾಲೇಜ್ ನೋಡಿ ಮಾಡ್ಬೇಕಂತ ಮಾಡಿನ್.
ಹ್ಮ ಇಲ್ಲಿ ನಮ್ ಕಡೆ ಮಾಡ ನಮ್ ಕಡೆ ಚಲೋ ಅದಾವ ಕಾಲೇಜ್.
ಹ್ಮ್ ಹೌದಣ.
ಹ್ಮ್.
ನೋಡೋಣ ನೋಣೋಣ ಅಣ್ಣ ಮಾಡುದ, ಎಕಡೆನು ಈ ಕಡೆ ಮಾಡ್ಬೇಕು ಮತ್ತೆ ಈ ಕಡೆ, ದುಡಿಬೇಕು ಯಾಕಡೆ ಮಾಡ್ಬೇಕು ಅನ್ನೋ ಚಿಂತಿ ಹೊಕ್ಕಂಡದ, ಏನ ಮಾಡಾಕ ಬರಲ್ಲ ಅದ್ರಾಗ ಮಿಡಲ್ ಕ್ಲಾಸ್ ಲೈಫ್ ನಲ್ಲಿ ನಾವು ಜನಿಸಿದಕ.
ಹ್ಮ ಇವಾಗ, ಇದು ಊರ್ ಕಡೆ ಬರ್ತಿ ಏನಿಲ್ಲ?
ಬರ್ಬೇಕಣ್ಣ ಇನ್ನೊಂದು ಯ ಎರಡ್ ತಿಂಗಳ ಬಿಟ್ಟು ಬರ್ತಿನ ಅಣ್ಣ ಆ ಕಡೆ.
ಎರಡು ತಿಂಗಳು ನೋಡಿ ಇನ್ನ ಎರಡು ತಿಂಗಳ ಮಾಡ್ತಿ ಅಲ್ಲೇ ಕೆಲ್ಸಾ? ಕಾಲೇಜ್ ಸ್ಟಾರ್ಟ್ ಆಗೋವರ್ಗೆ.
ಹ್ಮ್. ಅಡ್ಮಿಷನ್ ಮಾಡ್ತಣ ಬಂದ.
ಹೋಗ್ಬೇಕನ?
ಹಾ ಮತ್ತ ಅಡ್ಮಿಷನ್ ಮಾಡಿ ಹೋಗ್ತೀನಿ ಅಣ್ಣ ಮತ್ತ ಇಲ್ಲೇನ್ ಡೈರೆಕ್ಟ್ ಎಕ್ಸಾಮ್ ಬರತನ.
ಇಲ್ಲ ನಿಮ್ಮ ಕಾಲೇಜಕ ನಿಮ್ದ ಅಂತ, ಅಲ್ಲ ನಿಂದೆ ಅಂತಲ್ಲ ಹೈಯೆಸ್ಟ್ ರಿಸಲ್ಟ್.
ನಮ್ದೇ ಆಗ್ಯದ ಮತ್ ಏನ್ ಮಾಡೋದ ಆಗಲ್ಲ ಅದು.
ಹೌದಪ್ಪಾ ನಿ ಇದ್ರ ನೈಂಟಿ ಟೂ ಹಂಗ ರಿಸಲ್ಟ್ ಮಾಡಿ ಇವಾಗ ಇದ್ರ ಕೆಲ್ಸಾ ಮಾಡಕ್ ಹೋಗಿ ನೋಡ.
ಏನ್ ಮನಿ ಪರಿಸ್ಥಿತಿ ಅಣ್ಣ.
ಹೌದೌದು.
ಹ್ಮ ಸರಿ ಸರಿ ಸ್ವಲ್ಪ ನಮ್ ಕೆಲ್ಸ ಅದಣ ಇಡ್ಲ್ಯಾ ಅಣ್ಣ?